ಹಲೋ ಹಾ ಹೇಳು ರಾಜು ಅಣ್ಣ ಹ್ಮ್ ಆರಾಮಪ್ಪ ನೀವು
ನಾವ್ ಆರಾಮ ಏನ್ ಮಾಡತ್ಣ್ಣ
ಏನಲ್ಲಪ್ಪಾ ಸುಮ್ಮ್ನೆ ಹೊರ್ಗಡೆ ಕುೂತ್ಕೊಂಡಿದ್ದ ಇಲ್ಲಿ ಹ್ಮ್ ಮತ್ತೆ ನೀವು
ನಾವ ಈಗ ಟೀ ಕುಡಿತಾ ಇದಣ್ಣ ಬಿಸ್ಕೆಟ್ ತಂದಿದ್ರ ಹುಡುಗರು
ಹೌದಾ
ಹಾ
ಹ್ಮ್ ಹ್ಮ್ಕನ್ ಚೆನ್ನಾಗ್ ಮಾಡ್ತಾರಾ ಅಲ್ಲಿೇ
ಇಲ್ಲಣ್ಣ ಅಂದ್ರೆ ಯಾರ ತಾಲುಕ್ ಅಪ್ಸರ್ ಅವ್ರು ಬರೋ ಟೈಮ ಅಲ್ಲಿ ಚಲೋ ಮಾಡ್ತಾರೆ ಅಡಿಗೆ
ಹ್ಮ್ ಹ್ಮ್
ಆಮೇಲ್ ಮತ್ತ ಅದ ನಿಮ್ಮ್ ಹಾಷ್ಟಲ್ಗ ಚಲೋ ಮಾಡ್ತಾರಂತಲ್
ಹ್ಮ್ ಅಡಗೆ ಎಲ್ಲಾ ಚೆನ್ನಾಗ್ ಮಾಡ್ತಾರ.
ಹ್ಮ್ ಹ್ಮ್
ಇರ್ತದ ಒಂದ್ ಲೆಕ್ಕದಲ್ಲಿ.
ಹಾ ನಮ್ದ ಏನಿಲ್ಲ ನೋಡ್
ಹೌದಾ.
ಹ್ಮ್ ನಾವ್ ಸ್ವಲ್ಪ ಊಟ ಮಾಡಲ್ಲ ಅದನ್ ಮಾಡಲ್ಲ ಅಂತ ಕುಂತ್ರ ಅವಾಗ ಚಲೋ ಮಾಡಿ ಕೊಡ್ತಾರ ಬ್ಯಾರದ್.
ಹ್ಮ್
ಆಯ್ತಿಲ್ಲ ಅಂದ್ರ ಅವ್ರದವ್ರ.
ಅಂದ್ರೆ ನಿಮ್ ಕೇಳೋ ರೂಲ್ಸ್ ಇರಲ್ವಾ ಏನೂ.
ಅಣ್ಣಾ ಅವರು ಆಯ್ತು ಆವಾಗ ನಮ್ ನಾವ್ ಕೇಳಕ್ ಹೋದಾಗ ಹೂ ಅಂತಾರ ಅಣ್ಣಾ ಅವರ್.
ಹ್ಮ್
ಆಮೇಲ ಅವ್ರ ಹೋದಮ್ಯಾಲ್ ತಮ್ಮ ತಾವ ಮಾಡ್ತಾರ.
ಅಲ್ಲಾ ಇವತ್ತು ಹೇಳಿರ್ತೀರಲ್ಲಾ
ಹ್ಮ್
ಹೇಳಿದ್ದಿನ ಅಡ್ಗೆ ಸರಿ ಮಾಡಲ್ಲ ಆಯ್ತ ಓಕೆ.
ಹಾ
ಅದೇ ನೆಕ್ಸ್ಟ್ ಟೈಮ್ ಒಂದೆರಡ ದೀನ ಬಿಟ್ಟು ಹೊಳ್ಳೆ ಅದೇ ತರ ಅಡಗೆ ಆದ್ರ ಒಳ್ಳೆ ವಾಪಸ್ ಮಾಡ್ಸಲ್ ಅಡಗೆ ಅದೇನ.
ಯಾರ ಕೇಳಲ್ಲ ಹುಡರು ಅಂದ್ರ ಒಬ್ಬ್ರಿಬ್ರು ಕೇಳಿದ್ರ ಏನ ಅಷ್ಟ ತೆಲೆಗ ಹಾಕೊಲ್ಲಣ ಅವರು.
ಅಂದ್ರೆ ನಿಮ್ದೊಂದ ಗ್ರೂಪ್ ಇರ್ತುದ ಅಲಾ.
ಹಾ ಇಲ್ಲ ನ ಹೂಡಬೇಕ ನಮ್ಗೆ ಯಾಕ್ ಇಲ್ಲಿ ಹೂಡ್ರ ಹೆಂಗ್ ಗೊತ್ತಣ ನಮ್ಗೆ ಯಾಕ್ ಬಿಡಪ್ಪ ಸುಮ್ ಮಾಡಿದ್ದ ತಿನಮ್ ಅಂತಾರ ಇಲ್ಲಿ ಹಂಗ ಹುಡುರು.
ಆತರ ಅಂದ್ರ ಹೆಂಗ್ ಅಂದ್ರ ಒಂದ್ ಗ್ರೂಪ್ ಇರತ್ತಲ್ಲ ಅವ್ರ ಕೇಳ್ಬೇಕ್ ಹೋಗಿ.
ಹ ಇಲ್ಲ ನಾವ ಕೇಳೋರಣ್ಣ ನಾನು ಇನ್ನೊಬ್ಬ ಅಸನ ಇಬ್ರ ಕೇಳತಿವಿ.
ಹ ಹಾ
ಜೂನಿಯರ್ಸ್ನು ಬರ್ತಾರ ಬಿಡಣ ಅವ್ರ ಆಯ್ತ ಅಷ್ಟ ಕಷ್ಟ ಮಾತಾಡಿ ಹೊತಾರಣ ಅವ್ರ ಯಾರ್ ಮಾತಡ್ರ ಹಿಂಗ್ ಹೆದರ್ಸ ಮಾತಡ್ರ ಇಲ್ಲಣ್ಣ ಇನ್ನ ಅವ್ರ ಏನ್ನ್ ರಂಬಿಸಿ ಹೇಳಿರ ಆಯ್ತ ಹೂಂ ಅಂದ ಬಿಡ್ತಾರ್.
ಏನಣ್ಣ ನಾವ್ಂದ ಹೇಳ ನೀವೆಲ್ಲಾ ಸೈನ್ಸ್ ಓದಿತ್ತರಲ್ಲ ಅದ ಸ್ವಲ್ಪ ಕೇಳಲ್ ಏನಂತ
ಹ್ಮ್ ಏ ಹಂಗೇನಿಲ್ಲಣ್ನ. ನಿಮ್ ಹಾಸ್ಟೆಲಾಗ್ ಹಂಗಿಲ್ಲಣ್ಣ ನಿಮ್ ಹಾಸ್ಟೆಲಾಗ್ ಊಟನ ಮಾಡಲ್ಲ ಅಂತಲ್ಲ.
ನಮ್ಮ ಹಾಸ್ಟೆಲಿ ಬೋಗನಿ ತೊಗೊಂಡ ಬಂದ್ಬಿಡ್ತ
ಹ್ಮ ಹಾ ಅಣ್ಣಾ ಹಂಗ್ ಇಲ್ಲಿ ಯಾರಿಲ್ಲಣ್ಣ. ಹ್ಮ್ ಇಲ್ಲಿ ಯಾರಿಲ್ಲ.
ಹ ಒಂದ್ ಟೈಮ್ ಅಲ್ಲಿ ನಾಷ್ಟ ಸರಿ ಮಾಡಿದ್ಲಿಲ್ಲ ಬೆಳಗ್ಗೆ.
ಹಾ
ತೊಂಡ್ ಹೊಂಟ ಬಿಟ್ಟಿದ್ದ ಇಲ್ಲಿ ಕೋರ್ಟ ಹತ್ರ. ಮತ್ತೆ ತಾಲೂಕು ಆಫೀಸರು ಅವ್ರೆಲ್ಲ ಬಂದ್ಬಿಟ್ರ ಅವಾಗ.
ಹ್ಮ್
ಆತರ ಮಾಡ್ತಾರ ನೋಡ್ ಬ್ರೋ.
ಇಲ್ಲ ಹಂಗಿಲ್ಲಣ್ಣ.
ಹ್ಮ್ ಮತ್ತೆ ಚೆನ್ನಾಗಿಲ್ಲ ಅಂದ್ರೆ ನಾವ್ ಏನಾದ್ರು ಮಾಡಿಕೊಡ್ತಾರೆ ಅವಾಗವಾಗ.
ಹ್ಮ ಅಂದ್ರ ಅವ್ರ ಅಡಗ್ಯಾರ ನಾವು ಚಲೋ ಇದ್ರ ನಾವ್ ಹೇಳ್ದಂಗ ಕೇಳ್ತಾರಣ ಅವ್ರ. ಹಾ ಅವರು ಕರೆಕ್ಟ್ ಇಲ್ಲ ನಾವು ಕರೆಕ್ಟ್ ಇಲ್ಲ ಸುಮ ಆಯ್ತ ಅಷ್ಟ ತಿನ್ನೋದ ಹೋಗದ.
ಹ್ಮ್ ಹ್ಮ್ ಆತರ ಆದ್ರ ಏನ್ ಮಾಡಕ್ ಆಗಲ್ಲ.
ಹ್ಮ ನಾನು ಅಷ್ಟೇ ಮನೆ ಮ
ಹ ಹಾ ಅಂದ್ರೆ ಮನೆಗೆ ಸುಮ್ಮ್ನೆ ಯಾವ ಹೋಗ್ಬೇಕಕ್ ಕನಿಸ್ತಾ ಆ ಹೋಗ್ತರಿ
ಇಲ್ಲೇ ಅಲ್ಲ ಆಯ್ತ ಹೋಗಿ ಊಟ ಮಾಡ್ಕೊಂಡ್ರೆ ಅಲ್ಲೇ ಮುಕ್ಕೊಡ್ತೀನಿ ಹ ಹ ಮನೇಲಿ ಮುಕೋತನಿ ಅಲ್ಲಿನ ಬೋರ್ ಆಯ್ತಂದ್ರೆ
ಹ ತಾಜ ಹೌದಾ
ಹಾ
ಹ ಹಾ
ಮತ್ತಣ
ಮತ್ತೆ ಏನಲ್ಲಪ್ಪಾ ಆಗಡೆ ಗ್ರೌಂಡ್ ಕಡೆ ಅಲ್ಲಿ ಕ್ರಿಕೆಟ್ ಯಾರ ಆಡ್ತಾ ಇರ್ಲಲ್ಲ
ಹಾ ನಾವ ಈಗ ವಾಲಿಬಾಲ್ ಆಡಕ್ ಹೋಗ್ಣ್ಣ
ಇವಾಗ
ಹ್ಮ್ ಹ್ಮ್ ಎಲ್ಲ ಇಲ್ಲ ಡರಣ ಮಾರುತಿ ಫ್ರೆಂಡ್ಸ್ ಅವರು ಭುವವಾನ ರಾಮನಗೌಡ್
ಹಾ ಹಾ ಮತ್ತೆ ನಾಳೆ ಎಕ್ಸಾಮ್ ಇದೆ ಅಂತ
ಇಲ್ಲಣ ಅವರು ಜೂನಿಯರ್ಸ್ದಾವಣ್ಣ ಎಕ್ಸಾಮ್ ಅಂದ್ರೆ ನಮ್ದ ಹಾ ನಮ್ದಿಲ್ಲಣ್ಣ ಹ್ಮ್ ಮುಮ್ದ ಅಪ್ಲೈ ಮಾಡಿಲ್ಲ ನ ಅವ್ರು ಸೆಪ್ಟೆಂಬರ್ ಒಳಗ್ ಬರಿಬೇಕ ಅಂತಂದ್ರ
ನಿಮ್ದಾ ಸೆಪ್ಟೆಂಬರ್ ಒಳಗೆ ಇರ್ತಾ ನಿಮ್ದು
ಅಂದ್ರ ಈಗ ಈಗ ಬರತಾರ ನೋಡೋಣ ಅ ಫೇಲ್ ಆಗಿ ಅಂದ್ರೆ ಮೇಕಪ್ ಬರಿತಾರಲ್ಲ ಅದ್ರೊಳ ನವು ಬರಿೀಬೇಕು ಹಂಗಿರ್ತಾನ ಹ್ಮ್
ಅಂದ್ರೆ ಪಿ ಯುಸ್ ಸಿ ಸೈನ್ಸ್ ಮಾಡಿದ್ರರಿ ನೀವು
ಹ್ಮ ಸೈನ್ಸ ಅದು ಪಿಎುಸ್ಸಿಲ್ಲ ಉಡುಗ ಸಂಬಂಧಾನ ರಿಸಲ್ಟ್ ಕಮ್ಮಿ ಆಗಿದ್ದ ಅದು
ಎಲ್ಲ ಬಲ್ಕೋಟೆಲ್ಲ ಹ ಹ
ಹ್ಮ್ ಅದು ಅಂದ್ರೆ ಎಂಗೇಜ್ಮೆಂಟ್ ಗಿದೆ ನಮ್ದು
ಣ
ಇಲ್ಲಣ್ಣ ಅದೇ ನಾ ನಾ ನೋಡಿದ್ದು ಹುಡುಗಿ ಜೊತೆನೆ ಹಗಿದೆ ಅವರು ಬಾದಾಮಿಯಿಂದ ಅವರು ಹಾ ಬಾದಾಮಿ ಹ ಅಲ್ಲಿ ಬಾಲ್ಕೋಟ್ ಸಮೀಪ ಆಗತ್ತಲ್ಲ ಅವ್ರು ಅದ ಕಾಲೇಜಲ್ಲಿ ಇದ್ರು ಬಸವೇಶ್ವರ ಹಾ ಅವಾಗ ಅಂದ್ರೆ ನನ್ ನನ್ಕಿನ ಒಂದ್ರ್ಸ ಜೂನಿಯರ್ ಅವರು ಹ್ಮ ಮನೇಲೆಲ್ಲಾ ಒಪ್ಸಿ ಎಂಗೇಜ್ಮೆಂಟ್ ಮಾಡಿ ಮಾಡ್ಸ್ಕೊಂಡಿದ್ವಿ
ಏನ್ ಇವಾಗ ರೀಸೆಂಟ್ ಆಗ ಆದ್ರ ಹೆಂಗೆ
ಒಂದ ಇಯರ್ ಮೇಲೆ
ಹೌದಾ ಮತ್ತೆ ರಿಸಲ್ಟ್ ಏನ ಕಮ್ಮಿ ಆಯ್ತಾ
ಅದೇಣ ಅಲ್ಲಿ ಉಡಾಳ್ ಮಾಡದ ಕಲಸಾಗ ದಿನ ಕಲಸಕ್ ಹೋಗ್ತಿಲ್ಲ ಅಲ್ಲಿ ಫೀಸ್ ಅಂದ್ರ ಕಾಲೇಜ ತರ್ಟಿ ಡ್ ಇತ್ತ ಹಾಸ್ಟೆಲ್ ಜಾಸ್ತಿ ಇತ್ತ ಹಾಸ್ಟೆಲ್ ಅರವತ್ ಸಾವಿರ ಇತ್ತಣ
ಅಂದ್ರೆ ಪ್ರೈವೇಟ್ ಹಾಸ್ಟ್ಲ ಅಂದ್ರೆ ಊಟ ಎಲ್ಲ ಚೆನ್ನಾಗಿತ್ತ ಅಲ್ಲಿ
ಹಾ ಊಟ ಚಲೋ ಕೊಡ್ತಿದರು ನಾವಲ್ಲಿ ಪನ್ನೀರ್ ಗಿನೀರ್ ಎಲ್ಲಾ ಮಾಡ್ತಿದ್ರ ಅಲ್ಲಿ ಹಾ ಅನ್ಲಿಮಟೆಡ್ ಇಷ್ಟಪ
ಹ ಹಾ
ಹ್ಮ್ ಅಂದ್ರೆ ಮತ್ ಇದಿ ಬಾಲ್ಕೋಟ್ಗೆ ಫೇಮಸ್ ಅಲ್ಲ ಅದ ಕಾಲೇಜ್ ಬಸವೇಶ್ವರ
ಹ ಹಾ ಇರ್ಬೋದ ನಾವು ಆ ಸೈಡ್ ಬಂದಿಲ್ಲ
ಮತ್ತಣ
ಹ್ಮ್ ಏನಲ್ಲಪ್ಪಾ ಮತ್ತ ತಂಗೈಮೆಂಟ್ ಆಯ್ತು ಇನ್ನು ಮಧ್ಯಾಹ್ನ ಲೇಟಾ
ಅವರು ಇನ್ನು ಓದಾತಾರಣ ಇನ್ನೊಂದ್ ವರ್ಷ ಐ್ತ ಅವ್ರ್ದ
ಏನಿದ ಏನ್ ಹೊತ್ತಾವ್ರ
ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಹಣ್ಣ
ಇಲ್ಲ ಅಲ್ಲಿ ಬಗಲ್ ಕೊಟೆಲ್ಲ
ಹಾ ಎಲ್ಲ ಬಾದಾಮಿ
ಬಾದಾಮಿಲ್ಲ
ಫರ್ಸ್ಟ್ ಗದ ಕಚಿದ್ರೋಣ ಕ್ಲೈಮೇಟ್ ಸೆಟ್ ಆಗಿಲ್ಲ ಅಂತ ಬಾದಾಮಿಗೆ ಬಂದರು
ಸಮೀಪ ಆಗತ್ತ ಅಲ್ಲಿ ಬಾದಾಮಿ ಗದಗ್
ಇಲ್ಲಣ್ಣ ಗದಾಗ ಅವರು ಅಷ್ಟಟ್ಲ್ ಇದ್ರಲ್ಲಿ ಫಸ್ಟ್
ಹಾ ಹಾ
ಅಲ್ಲಿ ಕ್ಲೈಮೇಟ್ ಕೋಲ್ಡ್ ಇರುತ್ತಲ್ಲ ಸೆಟ್ ಆಗಲಾಕ
ಎಲ್ಲಿ ಬಾದಾಮಲ
ಗದಗಲ್ಲಿ ಅವ್ರ ಊರು ಬದಾಮಿ ಹ ಹ್ಮ ಬಾಗಲ್ ಲ್ಲಿ ಪಿ ಯು ಸಿ ಮನ ಡಿಗ್ರಿ ಗದಗ್ ಹಚ್ಚಿದ್ರು
ಹಾ ಹಾ
ತಗಲ ಅಂತೂ ವಾಪಸ್ ಅಲ್ಲಿಟೀಸ ಎಲಕ್ಕೆ ತಗೊಂಬಂದು ಇಲ್ಲೇ ಬ ಬಾದಾಮಿ ಹಚ್ಚರ್
ಹಾ ಹಾ
ಯ ಹೋಗಕ್ಕಣ ಮೀಟಾಾಗಕ್ಕ
ಯಾವಾಗ ಹೋಗ್ತರಿ ಎಕ್ಸಾಮ್ ಆಲ್ಲ
ಹ ಹಾ ಎಕ್ಸಾಮ್ ಏನಲ್ಲಣ್ಣ
ಹಾ
ಸ್ವಲ್ಪ ಗಾಡಿ ನಮ್ ದೋಸ್ತ್ ತಗೋನಣ್ಣ ಇನ್ನೊಂದ ಎರಡು ದಿನ ಬರ್ತಾನ ಅಂತ
ನೀನ್ ಬೈಕ್ ತಗೊಂಡ ಹೋಗ್ತಾರಾ ಅಲ್ಲಿಗೆ
ಹ್ಮ್ ನಾ ಯಾವಾಗಾದ್ರೂ ಬೈಕ್ ತಗೊಂಡ ಹೋಗ್ತೇನ ಒನ್ ಸೆವೆಂಟಿ ಕಿಲೋಮೀಟರ್ ಆಗತ್ತಣ ಅಂದ್ರೆ ಬಸ್ ಆಗಿ ಬರಲ್ಲಣ ಆ ಮೀಟರ್ ಆಗುತ್ತಾ
ಅಂದ್ರೆ ಹೋಗ್ಬಿಟ್ಟು ಒಂದ್ಿನ ಇದದ್ ಬರ್ತಾರಾ ಹಂಗ
ಹಾ ಅಲ್ಲೇ ಒಂದಿನ ಎ್ದು ಬರ್ತ
ಮನೆಯಲ್ಲಾ
ಹ್ಮ್
ಹಾ ಹಾ
ಹ್ಮ
ಮತ್ತೆ ಯ್ರ ಮನೇಲಿ ಒಪ್ಕೊಂಡ್ರಿ ಅವಾಗ
ಹ ಅಂದ್ರೆ ನಂದೇನು ಇಲ್ಲಣ್ಣ ಆಾಕಿನ ಎಲ್ಲ
ಹೌದಾ
ಏನೇನೋ ಎಲ್ಲಾ ಮಾಡ್ಕೊಂಡು ಒಪ್ಸಿದೇವೆ ಹಾ ರಿಚ್ ಚೆನ್ನಾಗಿೇನ ಅವ್ರ ಮಮ್ಮಿ ಮೆಂಬರ್ ಇದಾರಣ್ಣ ಪಂಚಾಯ್ತಿ ಮೆಂಬರ್
ಹ ಹ ಮದ್ ನಿಮ್ಮ ಮನೇಲ್ಲ
ನಮ್ಮ್ನೆಯಲ್ಲ ನಾವು ಇದು ಹೊಲ ಮಾಡ್ತೇವ ಅಣ್ಣ
ಅಲ ಮನೇನಾ ಎಷ್ಟ ಇದಲ್ಲ
ಅಲ್ಲಾ ಐದ್ ಎಕರೆ ಇದಾವಣಂಗದ್ದೆ
ಐದಕರೆಣೋಗ್ದ ತಂಡ ತಮ್ಮ ಆ ತರ ಏನಾರು
ನಮ ತಮ್ಮ ಒಬ್ಬನ ನಾವ ಇಬ್ರೇಣ್ಣ ನಾನು ನಮ್ ತಮ್ಮ ಇಬ್ರೇ
ಚಕ್ಕಪ್ಪಾ ಮಾಪ್ಪಾರೋ
ನಮ್ ಪಪ್ಪ ಅವರು ಡೆತ್ ಆಗಿದರಣ್ಣ
ಹಾ ಹಾ
ಚಿಕ್ಕಪ್ಪ ಅವರು ಮಾತಾಡ್ಸಲ್ಲ ಅಂದ್ರೆ ಹಿಂಗಗೆರಡಾಡಿದಾರ ಪ್ರಾಪರ್ಟಿ ಸಾಮಾನ್
ಹದ ಅಂದ್ರೆ ನಿಮ್ಮಮ್ಮ ನೀನು ನಿಮ್ಮ ತಮ್ಮಮ್ಮ ಹೌದಾ ಹಾ ಹಾ ಅಂದೆ ಹೊಲ್ಲಾ ನೀವೇ ಮಾಡ್ತೀರಾ ಏನು ಲೇಸಿ ಹಾಕಿದರಾ ಯಾರ್ರ
ಅದಣ್ ನಾ ಬಾಲ್ ಕೊಟ್ಟಲ್ಲಿದ್ದಾಗ ಲೀಸ್ ಯಾಕ
ಹಾ ಹಾ
ಇದಿನಲ್ಲಾ ನಾನ ಮಾಡ್ತನ
ಅಂದ್ರೆ ಕಾಲೇಜು ಹೊಲ ಎಡ್ಡು ಮಾಡ್ತರಿ
ಹ್ಮ ಎಲ್ಲ
ಅಂದ್ರೆ ಗದ್ದೆ ಕೆಲಸ ಎಲ್ಲ ಮಾಡ್ತಾರಾ
ಹನುು
ಅಣ್ಣ ಎವಡದು ಗೊಬ್ಬರ ಹಕದು
ಹಾಳಸ್ತವಣ ಆಾಳ
ಎಣ್ಣೆ ಎಲ್ಲ ಹಳಸ್ತೀಾರಾ
ಹಾ
ಹ ಹಾ ಮತ್ತೆ ಅದ ಸದೀತೆೆಗೆದೆ ಎಲ್ಲ ಮಾಡ್ತಾರೆ ಹಹೋ ಹಂಗ ಹ್ಮ್ ಹ್ಮ್ ಐದಕ್ರ ನಿಮ್ದೇ ಸ್ವಂತದ
ಹಣ
ಹಾ ಹಾ ಚೆನ್ನಾಗಿದೆ ಎಲ್ಲ ಗದ್ದೆ ಯಾವ್ ಸೈಡ್ ಇತೆ ಹೊಲ್ಲ ಎಲ್ಲ
ಇಲ್ಲ ಅಣ್ಣ ಕೌಡಿ ಮೆಟ್ಟಿ ಇಲ್ಲ ಅಣ
ಹಾ ಹಾ ಆಾರೋಡ ಹಾ ಹಾ
ಹ್ಮ್
ನಮ್ಮನು ನಮ್ದು ಒಣ ಬಸ ಇದೆ ಎರಡ ಪ್ರರಿನ ಯಾರಬ್
ನಿಮ್ದ ಅಣ ಅಂದ್ರೆ ಏನ್ ತೊಗರಿ ಹತ್ತಿ ಇಂತ ಅಣ್ಣ
ಹಾ ಅತ್ತೆ ಹಕಿದ್ದ ಅಂದ್ರೆ ನ ನೀರಾವರಿ ಇದೆ ನಮ್ಮ ಹೊಲದಲ್ಲಿ ಗದ್ದೆ ಎಲ್ಲ ಸರಿ ಆಗಲ್ಲ ಆದ್ರೆ ದೊಡ್ಡ ದೊಡ್ಡ ಬಂಡೆ ಈ ತರ ಇದ ಹೊಲ್ದಲ್ಲೆಲ್ಲ
ಹಾ ಹೌದಾ
ಹ್ಮ ಮದ್ಲ ಒಣ ಬಯಸನಐ ಅಲ್ಲ ಅ
ಅಂದ್ರ ಅಂಗಣ ಹಿಂಗ ಹತ್ತಿ ಟನ್ಗಟ್ಲೆ ಲೆಕ್ಕ ಮಾಡ್ತಾರಲ್ಲಣ್ಣ
ಹ್ಮ್ ತರ್ನ್ನ ಕ್ವಿಂಟಲ್
ಹ್ಮ ಹ್ಮ ನಮ್ಗ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲಾನ ಹಾ
ಹ್ಮ್ದೇ
ಹ್ಮ ಮತ್ತಣ ಬರವಾಗಿಕ್ಕಿಲ್ಲಣ ಇ ಕಡೆ ಗ್ರೌ್ ಕಡೆ
ಹ್ಮ್ ನೋಡೋಣ ಬರ್ತೇನ ಆಮೇಲೆ
ಹಾ
ಸರಿ ತೊಳೆ ನಾನ್ ಮತ್ತೆ ಮಾಡ್ತೇನೆ ಹ